ಹಲೋ
ಹಲೋ
ಏನ್ ಮಾಡ್ತಿದ್ಯಾ
ಏನಿಲ್ಲ ನೀನು
ಏನಿಲ್ಲಪ್ಪಾ ಮುಂದಿನ ಮುಂದಿನ ಎರಡು ತಿಂಗಳಲ್ಲಿ ನಮ್ಮ ಅಕ್ಕನ್ ಮದ್ವೆ ಇತ್ತು
ಹೌದಾ
ಅದಕ ತಯಾರಿ ಮಾಡ್ಕೊತಾ ಇದ್ದೆ
ಏನೇನ್ ಮಾಡ್ತವಯಾ ಏನನ್ ಏನೇನಿಲ್ಲಾ
ಏನ್ ಎಂತ ಬಟ್ಟೆ ತಗೋಬೇಕಲ್ಲ ಯೋಚನೆ ಮಾಡ್ತಿದ್ದೆ ನೀವು ಸ್ವಲ್ಪ ಏನಾದ್ೂ ಹೇಳ್ಬೋದಲ್ಲ
ಹಾ ಇವಾಗ ಮದ್ವೆಗ ಅಂದ್ರೆ ಸೀರೆನೇ ಹಾಕೊಳು ಚೆನ್ನಾಗಿರುತ್ತೆ
ಹಾ ಬೆಳಿಗ್ಗೆದ್ ಸೀರೆ ರಾತ್ರಿ ಸ್ವಲ್ಪ ಗ್ರ್ಯಾಂಡ್ ಆಗಿರೋದ ಹಾಕೋಬೇಕು ಚೆನ್ನಾಗಿರುತ್ತೆ
ಹ ರಿಸೆಪ್ಷನ್ಗಲ್ಲಾ ರಿಸೆಪ್ಷನ್ಗ ಬೇರೆ ಟೈಪೇ ಹಾಕೋಬೇಕು
ಹ್ಮ ಅದೇ ಮನೇಲೆಲ್ಲಾ ಮಾತಾಡ್ ್ರ ಎಲ್ಲಿ ಮಾಡೋಣ ಮದ್ವೆ ಹೆಂಗೆ ಚೆ ಎಲ್ಲಿ ಮಾಡ ಚೆನ್ನಾಗಿರುತ್ತೆ ಅಂತ ನಿಮ್ ಕಡೆ ಎಲ್ಲ ಎಲ್ ಮಾಡ್ತೀರಾ ಮದ್ವೆ
ನಮ್ ಕಡೆ ಚೌಟ್ರಲ್ಲೇ ಮಾಡೋದು
ಹ್ಮ್ ನಮ್ಮ್ ಕಡೆ ಒಬ್ಬೊಬ್ಬರು ಹೆಂಗಂದ್ರ ಅದ ಅವರು ಇಷ್ಟ ಒಬ್ಬೊಬ್ರು ಮನೆ ಹತ್ರ ಮಾಡ್ತಾರೆ
ಹ ನಮ್ ಕಡೆನು ಹಂಗೆ ಮನೆ ಹತ್ರ ಮಾಡೋರ್ ಮನೆ ಹತ್ರ ಇಲ್ಲಾಂದ್ರೆ ಚೌಟ್ರಿ ಎತ್ರಾವರ
ಮತ್ತೆ ಮನೆ ಹತ್ರ ಮಾಡ್ಬೇಕಂದ್ರೆ ತುಂಬಾ ಜಾಸ್ತಿ ಸ್ಥಳ ಇದ್ರೆ ಮಾಡ್ತಾರೆ ಹೆಂಗ ಅಂದ್ರೆ ಮತ್ತೆ ವಾಹನ ಲ್ಲ ನಿಲ್ಸಕ್ಕೆೆ ಬರಕ್ ಹೋಗಕ್ಕೆೆಲ್ಲ ಕಷ್ಟ ಆಗುತ್ತಲ್ಲಾ
ಹಾ
ಅದಕ್ಕೆ ಸ್ವಲ್ಪ ಜಾಸ್ತಿ ಜಾಗ ಇದ್ರೆ ಅವ್ರಗೂ ಇಷ್ಟ ಆದ್ರೆ ಅಲ್ಲೇ ಮನೆ ಹತ್ರ ಮಾಡ್ತಾರ ಇಲ್ಲ ನಾವು ಜಾಸ್ತಿ ಚೌಟ್ರಿಯಲ್ಲೇ ಮಾಡೋದು ಅದೇ ಮನೇಲೆೆಲ್ಲಾ ಮಾತುಕತೆ ನಡೀತಿತ್ತು ಮಲೆ ಇಲ್ ಮನೆ ಹತ್ರ ಮಾಡಣಾ ಚೌಟ್ರಿಿಯಲ್ಲಿ ಮಾಡೋಣ ಅಂತ ಅದ ಅಂದ್ರೆ ಅದೆಲ್ಲಾ ದೊಡ್ಡವ್ರ ವಿಷಯ ಎಲ್ಲ ಅವ್ರು ಮಾತಾಡ್ತಿದ್ರು ನಾವು ನಮ್ದು ನಮ್ ಚಿಕ್ಕಮಗ್ಳ ಎಲ್ಲ ತಯಾರಿ ಮಾಡ್ಕ ಕೊಂತಿದ್ವಿ ಹೆಂಗೆ ಇದು ನೃತ್ಯ ತ್ಯ ಯಾದ್ ಮಾಡೋಣ ಮೆಹಂದಿ ಹಾಕ್ಸ್ಕೊಳೋದು ಹಲ್ದಿ ಶಾಸ್ದ ಬಟ್ಟೆ ಯಾವ್ ತಗೊಳಣ
ಹಾ ಅದೆಲ್ಲಾ ಇವಾಗ ಹುಡ್ಗೀರ್ದ್ದಂದ್ರೆ ಅದೆಲ್ಲಾ ಇರುತ್ತೆ ತಾನೆ
ಅಯ್ಯೋ ತುಂಬಾ ಶಾಪಿಂಗ ಇವಾಗ ಸ್ಟಾರ್ಟ್ ಮಾಡಿದ್ರು ಮುಗಿಯುತ್ತ ಇಲ್ವೋ ನಾವೆಲ್ಲ ಒಂದು ಅಕ್ಕ ತಂಗಿಯರೆಲ್ಲ ನಾಲ್ಕೈದ್ ಜನ ಇದ್ದೀವಿ ನಾವು ಮಾತಾಡ್ತವಿ ತಿದ್ವಿ ಎಲ್ ತಗೋಳಣ ಬಟ್ಟೆ ಎಲ್ಲಾರು ಎಂತಾವ್ ತಗೋಳೋಣ ಅಂತ ಮಾತಾಡ್ತಾ ಇದ್ವಿ
ಹಾ ಹಾ ಮತ್ತತ್ ನಿಮಗೆನ್ ಏನೇನ್ ಯಾವ್ಯಾವ ತರ ಹಾಕೋಬೇಕು ಏನೇನ್ ಮಾಡ್ಬೇಕಂತ ಇದೆ
ಅಯ್ಯೋನ್ ನನಗ್ ಸಿ ಮುಹೂರ್ತಕ್ಕೆಲ್ಲ ಸೀರೆ ಹಾಕೋಳಕ್ ತುಂಬಾ ಇಷ್ಟ ಇದೆ ಆದ್ರೆ ನಮ್ಮ ಅಮ್ಮ ಏನ್ ನೀನ್ೇನ್ ದೊಡ್ಡೋಳ ಆಲ ಸೀರೆ ಹಾಕೊಂತಿಯಾ ಇ ಹಾಫ್ ಸಾರಿ ಬರ್ತಾವಲ್ಲ
ಹ ಆಫ ಸ್ಯಾರಿನೂ ಚೆನ್ನಾಗಿರುತ್ತೆ ಮೂವರ್ತಕ್ಕೆ
ಚೆನ್ನಾಗಿರುತ್ತೆ ನನಗ್ ಸೀರೆ ಇಷ್ಟ ನಮ್ಮಅಮ್ಮ ಅದ ಹಾಕು ಸೀರೆ ನಿನ್ ಮತ್ತೆ ಯಾವಾಗಾದ್ೂ ಹಾಕೋಬಹುದು ಮತ್ತೆ ಇವಾಗ ಇವಾಗ ಹಾಫ್ ಸ್ಯಾರಿ ಸಾಕು ಮತ್ತೆ ಬರಲ್ವಲ್ಲ ಈ ಕಾಲ ನಿಮಗೆ
ಹಾ
ನಾವ್ ಇನ್ ಎಷ್ಟು ದೊಡ್ಡವರಾದ್ರರು ಸೀರೆ ಹಾಕೋಬಹುದು ಮತ್ತೆ ಅವಾಗೆಲ್ಲ ಸಾರಿ ಹಾಕೊಂಡ್ರೆ ಚೆನ್ನಾಗಿರಲ್ವಲ್ಲ ಅದಕ್ಕೆ ಆಫ್ ಸ್ಯಾರಿ ಹಕೋ ಅಂತಿದಿದ್ದಾರೆ ನೋಡ್ಬೇಕು
ನೋಡು ಒನ್ ಟೈಮ್ ನಿಂಗ ಏನ್ ಅನ್ಸುತ್ತೆ ಅದ್ ಮಾಡು ಯಾಕಂದ್ರೆ ಕ್ಕಾನ್ ಮದ್ವೆ ಅಲ್ಲಾ ಇರ್ಬೇಕು ಚೆನ್ನಾಗ್ ಕಾಣ್ಬೇಕು
ಹ ಹ್ಮ್ ಅದ್ರಲ್ಲೂ ಜಾಸ್ತಿ ವರ್ಷಗಳ ಆಯ್ತ ನಮ್ಮ ಮನೆಲೆ ಮದ್ವೆ ಆಗಿದೆ ಜಾಸ್ತಿ ವರ್ಷ ಆದಂದ್ ನಾಲ್ಕು ಕೆಲ್ ವರ್ಷ ಆದ್ಮೇಲೆ ಇದೇ ಒಂದ್ ಮದ್ವೆ ಆಗ್ತಾ ಇರೋದು
ಹಾ ನಿಮ್ ಕಡೆ ಮದ್ವೆ ಎಲ್ಲಾ ಹೆಂಗ್ ಮಾಡ್ತೀರಾ ಅಂದ್ರೆ
ನಮ್ ಕೂಡ ಒಂದು ಹತ್ತ ಹದ್ನೈದ ದಿನ ಇರುತ್ತೆ ಮತ್ತೆ ಮದ್ವೆ
ಹಾ
ಫಸ್ಟು ಇದೆಲ್ಲ ಲಗ್ನ ಪತ್ರಿಕೆ ಬರೆಸ್ತಾರಲ್ಲ ಹ ಅದು ಎಂಗೇಜ್ಮೆಂಟ್ ದಿವಸಾನೇ ಬರ್ಸ್ ಬಿಡ್ತಾರೆ ಎಂಗೇಜ್ಮೆಂಟ್ ಟೈಮ್ ಅಲ್ಲೇ ಲಗ್ನ ಪತ್ರಿಕೆ ಬರ್ಸೋದು ಮತ್ತೆ ಹುಡ್ಗರ್ ಕಡೆಯವರು ಹುಡ್ಗಿ ಕಡೆಗ್ ಬಟ್ಟೆ ಕೊಡ್ಸೋದು ನಾವ ಇವಾಗ ಹುಡ್ಗಿ ಕಡವ್ರಲ್ವಾ
ಹಾ
ಅಂದೆ ನಮ್ ಕಡೆ ಹೆಂಗೆ ಅಂದ್ರೆ ಹುಡುಗಿ ಕಡೆಯವರೇ ಎಂಗೇಜ್ಮೆಂಟ್ ಮದ್ವೆ ಎಲ್ಲಾ ಮಾಡ ಮಾಡ್ಕೊಡ್ತಿವಿ ನಿಮ್ ಕಡೆ ಹೆಂಗೆ
ನಮ್ ಕಡೆ ಹಂಗಿಲ್ಲ ಹುಡ್ಕನ್ ಕಡೆನೆ ಮದ್ವೆ ಇರುತ್ತೆ ನಮ್ ಕಡೆ
ಓ ನಮ್ ಕಡೆ ಹಂಗಲ್ಲ ಎರಡು ಹುಡ್ಗಿ ಕಡೆಯವ್ರೇ ಮಾಡ್ಸ್
ಇಲ್ಲ ನಮ್ ಕಡೆ ಎಂಗೇಜ್ಮೆಂಟ್ ಒಂದೇ ಹುಡುಗಿರ್ ಕಡೆ ಮದ್ವೆ ಹುಡುಗನ ಕಡೆ
ನಮ್ ಕಡೆ ಹಂಗಿಲ್ಲ ಎರಡು ನಾವೇ ಮಾಡಸ್ಬೇಕು
ಹ್ಮ್
ಅದಕ ಹುಡ್ಗಿ ಕಡೆಯವರ್ಗ್ ನಮ್ಗೆ ಜಾಸ್ತಿ ಕೆಲ್ಸ ಇರ್ತವಲ್ಲಾ ಬಟ್ಟೆ ಎಲ್ಲಾ ತಗೋಬೇಕು
ಹಾ ಹುಡ್ಗಿರ್ರಿಗೆಲ್ಲಾ ಜಾಸ್ತಿ ಇರುತ್ತೆ ಬಿಡು
ಹುಡುಗಿರ್ ನಾವೇ ನಾವೇ ಮಾಡ್ತಿರೋದ್ರಿಂದ ಅವ್ರಿಗೂ ನಾವು ಬಟ್ಟೆ ಕೊಡಡ್ಸ್ಬೇಕ ಅವರು ನಮಗ್ ಬಟ್ಟೆ ಬಟ್ಟೆ ಕೊಡಸ್ತಾರೆ ಎಲ್ಲಾರು ಶಾಪಿಂಗ್ ಹೋಗ್ತೀವಿ ಮತ್ತೆ ನಾವ್ ಮಾಡೋದ್ರಿಂದ ನಾವೇ ಸತ್ರ ಎಲ್ಲಾ ನೋಡ್ಬೇಕು ನಮ್ ಕಡೆವ್ರೇ ಜಾಸ್ತಿ ಜನ ಬರ್ತಾ ರಲ್ಲ ಸಂಬಂಧಿಕರೆಲ್ಲ ನಾವ್ ಮಾಡೋದ್ರಿಂದ ನಮ್ ಕಡೆ ನಮ ಕಡೆವ್ರು ಬರೋದ್ರಿಂದ ತುಂಬಾ ಚೆನ್ನಾಗ್ ಮಾಡ್ಬೇಕು ಎಲ್ಲಾ ಇರ್ತವೆ ಮ್ಮ ಅವ್ರೇನ್ನಲ್ಲಾ ದೊಡ್ಡವ್ರು ನೋಡ್ಕೊಂತಾರೆ ನಾವೆಲ್ಲಾ ಆಟ ಆಡ್ಕೊಂತತಿರೋದು ಮತ್ತೆ ಅವ್ರಗೆ ಗೆ ನೈಟಲ್ಲ ಎಲ್ಲಾ ಆಚೆ ಹೋಗ್ಬಿಟ್ಟು ಟೀ ಕುಡ್ಕೊ ಬರಕ್ ಹೋಗೋದು
ಹ್ಮ್
ಬೆಟ್ಟಕ್ಕೆಲ್ಲ ಹೋಗೋದ ಇವೆಲ್ಲಾ ಮಾಡ್ತಿದ್ವಿ ಒಂದ್ಸರಿ ಸಿಗಾಕೊಂಡಿಲ್ಲಲ್ಲ ಮಾ ಮುಂಚೆ ಮದುವೆ ಒಂದ ಆಗಿತ್ತಲ್ಲ ನಮ್ಮ್ ಮನೆಯಲ್ಲಿ ಇವೆಲ್ಲಾ ಮಾಡಿದೀವಿ ಯಾವ ಸಿಗ
ಇವೆಲ್ಲಾ ಒಂತರಾ ನೆನ್ಪುಗಳಿಗೆ ಚೆನ್ನಾಗಿರುತ್ತಲ್ಲಾ ನಾವ್ ಇದ್ ಮಾಡಿದ್ವಿ ಅಂತ ಇವ್ರ ಮದುವೇಲಿ
ಹ್ಮ್ ಇವಾಗ ನೆನ್ಸ್ಕಂತಿದ್ರೆ ಒಂತರ ಖುಷಿ ಆಗ್ತೈತ್ ಅವ್ರಗ್ ಗೊತ್ತಿಲ್ಲಂಗಗೆ ಬೆಳಿಗ್ಗೆ ಐದ ಗಂಟೆಗೆ ಎದ್ದು ಎಲ್ಲರೂ ಬೆಟ್ಟುಕಳ್ಟೋಗಿದ್ದೀವಿ ಮನೇಲಿ ಎಲ್ಲಾ ಮನೇಲಿ ದೊಡ್ಡವರೆಲ್ಲ ಹುಡುಕ್ತಿದ್ದಾರೆ ಎಲ್ಲಿಗೆ ಹೋದರು ಎಗೆ ಹೋದ್ರರು ನಾವ ಯಾರು ಹೇಳಿ ಅಮ್ಮರಿಗೆ ಅಷ್ಟೇ ಹೇಳಿ ಹೊಲ್ಟ ಹೋಗಿದ್ದೀವಿ ಅವ್ರರು ದೊಡ್ಡವರು ಅಪ್ಪಾ ದೊಡ್ಡಪ್ಪ ಅವರಿಗೆ ಅವ್ರಗ್ ಗೊತ್ತಾಗ್ದಂಗ ಹೋಗ ಹೋಗಿದೀವಾ ಅಯ್ಯೋ ಅವರ ಎಲ್ಲಾ ಹುಡುಕ್ತಾ ಇದಾರೆ ಎಲ್ಲಿಗೆ ಹೋದ್ರು ಎಲ್ಲಿಗ ಹೋದ್ರು ಅವ್ರ ಏನೋ ಕೆಲ್ಸದ ಮೇಲ್ ಬಾ ಶಾಪಿಂಗ್ ಅಲ್ಲಿಗೆ ಇಲ್ಲಿಗ್ ಹೋಗಿದಾರ್ ಬಿಡ್ರಿ ತರಕೆ ಅಂತ ಎಲ್ಲ ಅಮ್ಮ ಅವರೆಲ್ಲ ಮ್ಯಾನೇಜ್ ಮಾಡದ್ರು ಬೆಟ್ಟಕ್ ಹೋಗಿದ್ವಿ ಮತ್ತೆ ಅಣ್ಣರೂ ಗೊತ್ತಾಗ್ದಂಗೆ ಯಾರ ಪಕ್ಕದೂರ್ ಹೋಗ ಟೀ ಕುಡಿಯಕ್ಕೆ ಪಕ್ಕದೂರ್ಗೆ ಫೈ ಟೂ ಹರ್ಸ್ ಜರ್ನಿ ಮಾಡ ಹೋಗಿ ಟೂ ಹಾರ್ಸ್ ಹ ಹೋಗಿದ್ದಾರೆ ಕಾರಲ್ಲಿ ಎಲ್ಲಾರೂ ಟೀ ಕುಡಿಯಕ್ಕೆ ಅಯ್ಯೋ ನಾವು ನಮ್ಮನ್ ಕರ್ಕೊಂಡ್ ಹೋಗಲ್ಲ ಸರ್ ಹ್ಮ ನಾವು ನಮ್ಮನ್ ಕರ್ಕೊಂಡ್ ಹೋಗಿಲ್ಲ ಅಂತ ಮನೇಲಿ ಸಿಗಾಗಸಾನ ಅಂತ ಅನ್ಕೊಂತಿದ್ವಿ
ಹಾ
ಮತ್ತೆ ಯಾಕ್ ಬಿಡುು ಅಂತ ಸುಮ್ನೆ ಆದ್ವಿ ಹಿಂಗೆ ಎಲ್ಲಾ ಸ್ವಲ್ಪ ಅಕ್ಕ ತಂಗಿ ತಮ್ಮವರೆಲ್ಲಾ ಕೂಡಿರ್ತೀವಲ್ಲಾ ಎಷ್ಟೋ ದಿನಗಳ ನಂತರ
ಹಾ ಇವಾಗ ಅದು ಮದ್ವೆ ಟೈಮ್ ಅಲ್ಲಿ ರಾತ್ರಿ ಎಲ್ಲಾ ಎದ್ದಿರೋದು ಅದೇನೋ ಒಂತರ ಖುಷಿ
ಹಾ ನಾವೆಲ್ಲಾ ರಾತ್ರಿ ಎಲ್ಲಾ ಎದ್ದಿರ್ತೀವಿ ಬೆಳಿಗ್ಗೆ ಎಲ್ಲಾ ಮಲ್ಕೊಂತೀವಿ ಮನೇಲ್ ಬೈಸ್ಕೊಂತೀವಿ
ಹ್ಮ ಅವಾಗ ಆ ಟೈಮ್ಲ್ಲಿ ಯಾರು ಅಷ್ಟು ಬೈಯ್ಯೋದು ಇಲ್ಲ ಇರ್ಲಿ ಬಿಡು ಇವಾಗ ಎಂಜಾಯ್ ಮಾಡ್ತಾರೆ
ಹ ಅಯ್ಯೋ ನಮ್ಮ ಮನೇಲಿ ಹಂಗಲ್ಲ ನಮ್ಮ ಅಪ್ಪ ಅಪ್ಪೊರು ಬೈತಾರೆ ಬೆಳಿಗ್ಗೆ ಎದ್ದೋಳ್ರಗ್ ಎಷ್ಟೊಂದ್ ಕೆಲ್ಸ ಇದಾವ್ ಮಾಡಿ ಮಾಡಿ ಮಾಡಿ ಅಂತ ನಾವೆಲ್ಲ ರಂಗೋಲಿ ಬಿಡೋದು ಮನೆ ಮುಂದೆ ಅವರೆಲ್ಲ ಇವು ತರೋದು ಬೇಕಾಗಿರೋವೆಲ್ಲ ತರೋದು ಮಾತ್ರ
ನೀ ಎಲ್ಲಾ ಕೆಲ್ಸ ಮಾಡ್ತಿಯ ಅಲ್ಲಿ ಅಂದ್ರೆ ರಂಗೋಲಿ ಎಲ್ಲಾ ಹಾಕೋದು ಅದೆಲ್ಲಾ ಮಾಡ್ತಯಾ
ನನಗ್ ರಂಗೋಲಿ ಎಲ್ಲ ಹಾಕಕ್ ಬರಲ್ಲ ನಮ್ಮ್ ಅಕ್ಕ ರಂಗೋಲಿ ಹಾಕ್ತಲ್ ನಾವೆಲ್ಲ ಕಲರ್ಸ್ ತುಂಬ್ಸೋದು
ಹ್ಮ್
ದೊಡ್ಡೋವ್ರು ಇದ್ದಾಗ ಅವ್ರ ಮುಂದೆ ಎಲ್ಲ ಮಾಡಂಗ ಮಾಡೋದು ಆಮೇಲೆ ಹೋಗ್ತಾ ಇರದು ಸುಮ್ಮನೆ ಹಂಗೆ
ಹ್ಮ್ ನಿಮ್ ಕಡೆ ಎಲ್ಲಾ ಹಲ್ದಿ ಶಾಸ್ತ್ರ ಇವು ಬಳೆ ಶ
ಹಾ ಶಾಸ್ತ್ರ ಬಳೆ ಶಾಸ್ತ್ರ ಎಲ್ಲಾ ಮಾಡ್ತೀವಿ ಹಂಗೆ ನೀವು ಚಾಪ್ರದ್ ಪೂಜೆ ಅದೆಲ್ಲಾ ಮಾಡಲ್ಲ ನಾವು
ಹಾ ಚಪ್ಪದ ಪೂಜೆ ಅದನ್ನು ಮಾಡ್ತೀವಿ ನಾವು
ಹ
ಅದು ಮಾಡ್ತೀವಿ ಫಸ್ಟ್ ಹಲ್ದಿ ಆದ್ಮೇಲೆ ಬಳೆ ಶಸ್ತ್ರ ಎಲ್ಲ ಮಾಡಿ ಆಮೇಲೆ ಶತ್ರ ಹತ್ರ ಅತ್ರ ಹೋಗ್ಬೇಕಲ್ಲ ರಿಸೆಪ್ಷನ್ಗೆ ಗೆ ಆಮೇಲೆಲ್ಲ ರಿಸೆಪ್ಷನ್ ಹೋಗಿ ನಿಮ್ ಕಡೆ ಹೆಂಗೆ ರಿಸೆಪ್ಷನ್ ಆದ್ಮೇಲೆ ಮದ್ವೆನಾ ಮದ್ವೆ ಆದ್ಮೇಲೆ ರಿಸೆಪ್ಷನಾ
ಆಲ್ಮೋಸ್ಟ್ ನಮ್ ಕಡೆ ಎಲ್ರುೂ ರಿಸೆಪ್ಷನ್ ಅಂದ್ರೆ ಮದ್ವೆ ಆದ್ಮೇಲೆನೆ ರಿಸೆಪ್ಷನ್
ನಾವ್ ಹಂಗಲ್ಲ ಇವತ್ ನೈಟ್ ರಿಸೆಪ್ಷನ್ ಮುಗೀತಂದ್ರೆ ನಾಳೆ ಬೆಳಿಗ್ಗೆ ಮುಹೂರ್ತ ಇರುತ್ತೆ
ಹಂಗಿರಲ್ಲ ನಮ್ ಕಡೆ ಇವಾಗ ಒಂಬತ್ ಗಂಟೆ ಗೆ ಹತ್ ಗಂಟೆಗೆಲ್ಲಾ ಮೂಹುರ್ತ ಅಂದ್ರೆ ತಾಳಿ ಅದೆಲ್ಲಾ ಆಗ್ಬಿಡುತ್ತೆ ಆಮೇಲೆ ರಿಸೆಪ್ಷನ್
ಹಾ ಒಬ್ಬೊಬ್ರ ಕಡೆ ಒಂದೊಂದ್ ತರ ಇರ್ತವೆ ಒಬ್ಬೊಬ್ ಒಂದೊಂದ್ ಮಾಡ್ತಾರೆ ಮದ್ವೆ ನಮ್ ಕಡೆ ಹಿಂಗೆ ಹ ನಮ್ ಕಡೆ ಬೀಗ್ರೂಟ ನು ಇರುತ್ತೆ ಹ ಬೀಗ್ರೂಟ ನು ಇರುತ್ತೆ ರಿಸೆಪ್ಷನ್ ನೋಡ್ರಿ ನಾವು ಫಸ್ಟ್ ಮಾಡ್ತೀವಿ ನೀವ್ ಮದ್ವೆ ಆದ್ಮೇಲೆ ಮಾಡ್ತೀರಾ ನಾವ್ ಮದ್ವೆಗಿನ್ನಾ ಮುಂಚೆ
ನಮ್ ಕಡೆ ಆಲ್ಮೋಸ್ಟ್ ಹಿಂದಿನ ದಿನ ಯಾರು ಮಾಡಲ್ಲ
ಅದೇ ಒಬ್ ವಿಧ ವಿಧವಾಗಿ ಮಾಡ್ತಾರ ಮದ್ವೆ ನಮ್ ಕಡೆ ಹೆಂಗಂದ್ರೆ ನೀವೆಲ್ಲ ನಮ್ ಕಡೆ ನಿಂತ್ಕೊಂಡ್ ಎದರು ಬದುರು ನಿಂತ್ಕೊಂಡ್ ತಾಳಿ ಕಟ್ಟದಿರುತ್ತೆ ನಮ್ ಫ್ರೆಂಡ್ಸ್ ನಮ್ ಸ್ನೇಹಿತರಿಗೆ ಹೇಳಿದ್ರೆ ಹಾ ನೋಡ್ರಿ ಆತರ ನಿಮ್ ತರ ನಿಮ್ ಕಡೆ ಬೇರೆ ಇರುತ್ತ ಆತರ ನಮ್ ಸ್ನೇಹಿತ ಹೌದಾ ನಮ್ ಕಡೆ ಎಲ್ಲಾ ಹಂಗೇನಿಲ್ಲ ಕರಿಮಣಿ ಹಾಕೋದು ಎಲ್ಲಾ ಬೇರೆ ಬೇರೆವ್ ಹೇಳ್ತಿರ್ತಾರೆ ನಮ್ ಕಡೆ ಏನಿಲ್ಲ ಕರಿಮಣಿ ಕರಿಮಣಿ ಕಟ್ಟೋದು ಇರುತ್ತಂತೆ ಒಬ್ಬೊಬ್ರ ಕಡೆ
ನಮ್ ಕಡೆ ಹೆಂಗಂದ್ರೆ
ಹ ನಮ್ ಕಡೆ ಹಂಗೇನಿಲ್ಲ ದಾರಕ್ಕ ಅಷ್ಟೇ ಅದೊಂದೇ ಕಟ್ತಾರೆ
ಹ್ಮ್
ಕರಿಮಣಿ ಎಲ್ಲ ಕಟ್ಟಲ್ಲ ನಮ್ ಕಡೆ ಅದು ನಾಂದ್ರಲ್ಲಿ ನಿಂತ್ಕೊಂಡ್ ಕಟ್ಟೋದು
ಹಾ ನಮ್ ಕಡೆ ಇಲ್ಲ ಕುತ್ಕೊಂಡಿ ಕರಿಮಣಿನೇ ಇಲ್ಲ ನಮ್ ಕಡೆ ಎಲ್ರುೂನು ಕಂಪಲ್ಸರಿ ಕರಿಮಣಿನೇ ಕಟ್ಟೋದು
ಹ್ಮ್ ನಮ್ ಕಡೆ ಎಲ್ಲ ಕಟ್ಟಲ್ಲ ಹಂಗೆ ಎಷ್ಟ ಹರ್ಷಿಣದ್ದ ಕಡ್ತಾರೆ ಅಯ್ಯೋ ನಾನು ಯಾರ್ ಮದ್ವೆಗೂ ಇದುವರೆಗೂ ಮದುವೆ ಟೈಮ್ ಗೆ ಹೋಗಕ್ಕೆ ಆಗಲ್ಲ ನನಗೆ
ಹ್ಮ
ರೆಡಿ ಆಗ್ತಾ ರೆಡಿ ಆಗ್ತಾನೆ ಇರ್ತಿವಿ ತಾಳಿ ಕಟ್ಟೋದೇ ಅಗೋಗಿರ್ ತದೇ ಅವಾಗ ಹೋಗ್ತತಿವಿ ಎಲ್ಲ ಮ ವೆಲ್ಲು ನಮ್ ಮನೇಲಿ ನಮ್ಮಮ್ಮ ಇನ್ ಏದುಕ್ ಬರ್ತೀರಮ್ಮ ನೀವೆಲ್ಲಾ ಆಗೋದ್ಮೇಲ್ ಬರ್ತೀರಾ ಅಂತಾರೆ
ಹುಡ್ಗೀರ್ಗ ಟೈಮ್ ಬೇಕೆಲ್ಲ ರೆಡಿ ಆಗಕೆಲ್ಲ
ಅದು ಬೆಳಿಗ್ಗೆ ಆರು ಗಂಟೆ ಆರವರೆಗೆಿಂದ ಇಟ್ರೆ ಬೆಳಿಗ್ ಬೆಳಿಗ್ಗೆ ಹೆಂಗ ಆಗುತ್ತ ಹೇಳಿ ರೆಡಿ
ನಿಮ್ ಕಡೆ ಮೂರ್ತ ಟೈಮಿಂದ ಆರ್ ಗಂಟೆಗನಾ
ಹ್ಮ ಆರು ಗಂಟೆ ಎಂಟು ಗಂಟೆ ಎಂಟೂವರೆ ಏಳು ಗಂಟೆ ಹಂಗೆ ಸಮಯದ ಆದ ಅವ್ರು ಇದು ಅದೇನ ಜಾತಕ ಎಲ್ಲ ನೋಡಿ ಇಡ್ತವಿ ಹಾ ಆದದ್ರಿಂದ ಹ ಇಡ್ತೀವಿ ಮೊ ಮೊನ್ನೆ ಇವಾಗ ಆಗೋರ್ದ ಅಟ್ಲೀಸ್ಟ್ ಸ್ವಲ್ಪ ಲೇಟ್ ಆಗಿರ್ಬೇಕು ಅನ್ಕೊಂತಾ ಇದ್ದೀನಿ ಬೇಗ ಇದ್ರೆ ನಮಗ್ ಕಷ್ಟ ಆಗುತ್ತಲ್ಲ ಎಲ್ಲ ರೆಡಿ ಆಗಕ್ಕೆ ಮತ್ತೆ ಮತ್ತೆ ಈ ಸರಿನ ತಾಳಿ ಕಟ್ಬೇಕ್ರ ನಾವ್ ಮಿಸ್ ಆದ್ರೆ ಬೈಸ್ಕೋಬೇಕಕ್ ಮನೇಲಿ ಹುಡುಗಿರ್ಗ ಅರಕ್ಕೂ ಆಗಲ್ಲಲ್
ಹಾ ಇಲ್ಲ ಆಗಲ್ಲ ಆಗಲ್ಲ ಈ ಹುಡ್ಗಿರ್ಗೆ ಎಲ್ರಿಗೂ ಎಷ್ಟು ಟೈಮ್ ಇದ್ರುನು ರೆಡಿ ಆಗಕ್ ಸಾ ಸಾಕಾಗತ್ತ ಅೇ ಇಲ್ಲ
ಒಂಬತ್ತ ಅವ್ರ ಮೂರ್ತ್ೈದ್ ಇನ್ನ ರೆಡಿ ಆ
ಹಾ ಇನ್ನೂರು ಅಡಿ ಆಗ್ತೇವಿ ಇನ್ನು ಐದ್ ನಿಮಿಷ ಐದ್ ನಿಮಿಷ ಅಂತಾನೇ ಹೇರ್ತೀವಿ
ಅದೇ ಅದೇ ಚಂದ ಇರುತ್ತ ಒಂತರ ಮದ್ವೆ ಬನ್ನಿ ನಮ್ಮ ಅಕ್ಕನ್ ಮದ್ವೆ ಇದೆ ಇನ್ನೊಂದ್ ಎರಡ್ ತಿಂಲ್ಲಿ
ಹಾ ಬರ್ತೇವಿ ಹ ನಿಮ್ ನಿಮ್ ಕಡೆದ ಏನೋ ಒಂಂತರ
ಹ ನೋಡ್ ಬರ್ರಿ ತಿಳ್ಕೊಳ್ರಿ ಎಲ್ಲಾ ತರದ್ದು ತಿಳ್ಕೋಬೇಕಲ್ಲ ನಮ ಕಡೆ ಒಂದ್ಸರಿ ಬನ್ನಿ ಸರಿನಾ ಹಾ ಸರಿ